ಹಲೋ ಹಾ ಹೇಳ್ರಿ ಮಳಾಪೋರ ಹಾ ಕೇಳಳ್ತಿದ್ದೆ ಹೇಳ್ರಿ ಮಾಳಪ್ಪ ಅವ್ರ
ಹಾ ಮತ್ತೆ ಇನ್ನೊಂದೇನು.
ಹಾ ಏನ್ ಮಾಡಕತ್ತೀರಿ ಚಾ ಗಿ ಎಲ್ಲಾ ಕುಡುದ್ರಾ ಊಟಾ ಆಯಿತಾ
ಹ್ಮ್ ಊಟ ಎಲ್ಲಾ ಆಯ್ತು ಚಾ ಟಿ ಚಾ ಎಲ್ಲಾ ಕುಡಿದೆ ಇವತ್ತು ನಮ್ ಕಡೆ ಚಾ ಮಾಡಿರ್ಲಿಲ್ಲಾ ಕಾಫಿ ಮಾಡಿದ್ರು ಕಾಫಿ ಹ್
ಹಾ ಏನ್ ಏನ್ ಮಾಡ್ತಿದ್ದೀರಾ ಏನ್ ಏ ಹೆಂಗಿದೆ ನಿಮ್ ಕಡೆ ಎಲ್ಲಾ ಉಳಗಳನ್ನ ಎಲ್ಲಾ ಹಿಡದಿರಾ
ಹುಳಗಳೆಲ್ಲ ಕೀಟಶಾಸ್ತ್ರದಲ್ಲಿ ಭಾಗದಲ್ಲಿ ಬರ್ತಕ್ಕತ್ತಾ ಹುಳಗಳ ಹಿಡಿಬೇಕು ಬಟ್ ನಮಗೆ ಸಮಯ ಸಿಗುತ್ತ ತಿಲ್ಲಾ ಆದ ಕಾರಣದಿಂದ ಸ್ವಲ್ಪ ಹುಳಗಳಹಿಡಿಯಕ್ಕೆ ಸ್ವಲ್ಪ ಸಮಯ ಬೇಕು ಆದ್ರೆ ನಮ್ಮ ಶಿಕ್ಷಕನಾದ ಮಲ್ಲಿಕಾರ್ಜುನ್ ಸರ್ ಅವರು ಸಮಯ ಕೊಡ್ತಿಲ್ಲಾ
ಏ ನೀವು ಹೆಂಗಾರ ಮಾಡಿ ಸಮಯ ತಗೊಂಡು ನೀವು ಹುಳ ಹಿಡಲೇಬೇಕು ಯಾಕಂದ್ರೆ ಹುಳ ಹಿಡಿದ್ರೆ ನಿಮ್ಗ ಐದು ಅಂಕಗಳದವು ಐದ್ ಅಂಕಗಳು ನಿಮ್ಗ ಬಾಳ ಮುಂದ... ಅವು ಅನುಕೂಲವಾಗ್ತವು. ಆ ಐದು ಅಂಕಗಳಿಂದ ನಿಮ್ಮ ಓ ಜಿ ಪಿ ಎ ಇನ್ಕ್ರೀಸ್ ಆಗುತ್ತಾ ಸಿಜಿ ಪಿ ಇನ್ಕ್ರೀಸ್ ಆಗುತ್ತೆ ಅದಾದ್ರ ನಾಳೆ ನಿಮ್ಗ ಏನ ಆಗ್ಲಿ ನಿಮ್ಗ ಯಾವುದೇ ಯಾವದೇ ತರ ಅಂತಾ ಹುದ್ದೆ ಸಿಗ್ಬೇಕಂದ್ರೆ ಅದು ಬಾಳ ಪ್ರಮುಖ್ಯತೆ ಪಡಿತೈತಿ ನೀವು ಹಂಗಾಗಿ ನೀವು ಸಮಯ ಮಾಡ್ಕೊಂಡು ಇಂಥವೆಲ್ಲಾ ಖಾಲಿ ಕೆಲಸಾ ಗಳನ್ನೆಲ್ಲಾ ಬಿಟ್ಟು ನೀವು ಹುಳುಗಳನ್ನು ಹಿಡಿಲೇಬೇಕು ನೀವು.
ಹಲೋ ರಾಹುಲ್ ಅವ್ರೇ ನಮಗೆ ನಿಮ್ದ ನಿ ನಿಮಗೆ ಇದು ಬೇಕಂದ್ರೆ ಸರ್ಕಾರ ಸರ್ಕಾ ಹಲೋ ನಮಸ್ ನಮಸ್ಕಾರ ರಾಹುಲ್ ಅವರೇ
ಹಾ ಹೇಳ್ರಿ ಹೇಳ್ರಿ.
ಹಲೋ ನಮಸ್ಕಾರಾ ಹಲೋ ನಮಸ್ಕಾರಾ ಹಾ, ಹೇಳ್ರಿ ಇನ್ನೊಂದ ಏನಂದ್ರೆ ನಿಮಗೆ ಸರ್ಕಾರಿ ನೌಕರಿ ಬೇಕಂದ್ರೆ.
ಹಾ ಸರ್ಕಾರಿ ನೌಕರಿ ಅವ್ರಿಗೆ ಸರ್ಕಾರಿ ನೌಕರಿ ಅವ್ರ
ಅದೇ ಸರ್ಕ ಸರ್ಕಾರಿ ನೌಕರಿ ಬೇಕಂದ್ರೆ ಸಿಜಿ ಪಿ ಏನು ಮುಖ್ಯ ಆಗಲ್ಲ ಹೌದುತಾನೆ
ಹೌದು ಸಿ ಜಿ ಪಿ ಅವೆಲ್ಲಾ ಏನು ಮುಖ್ಯ ಆಗಂಗಿಲ್ಲಾ ಆದ್ರೂ ನೀವು ಏನಪ್ಪ ಅಂದ್ರ ಈಗ ನೀವು ಮುಂದ
ಕುವೇಕಾನ ವಿದ್ಯಾಭ್ಯಾಸಕ ಆಹ ನಿಮಗ್ ಬಾಳ ಅನುಕೂಲ ಆಗತ್ರಿ ಇದು ಮುಂದ್ ಇದರ್ಲಿಂದ ನಿಮ್ಗ ಅಹ ಮುಂದಿನ ಸೀಟ್ ಸಿಗೋಕ ಬಹಳ ಉಪಯೋಗ ಆಗುತ್ತೆ ಹಂಗಾಗಿ ನೀವು ಇವು ಬಹಳ ಪ್ರಮುಖತೆ ಪಡಿತಾವು
ಇನ್ನೊಂದೇಏನು ಸರ್ಕಾರಿ ನೌಕರಿ ಬೇಕಂದ್ರೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ಬೇಕು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ಬೇಕಂದ್ರೆ ನೀವು ಧಾರವಾಡದಲ್ಲಿ ಸತಾಪುರ್ ನಗರ ಅಂತ ಒಂದ್ ನಗರ ಇರುತ್ತೆ ಅಲ್ಲಿಗೆ ಹೋಗ್ಬೇಕು ನಿಮ್ಗೆ ನಾನಾ ತರ ಬಗೆಿಯ ಮುಖುಗಳು ಇರ್ತಾವೆ ನಾನಾ ತರ ನಿಮ್ಗೆ ಶಿಕ್ಷಕರು ಇರ್ತಾರೆ ಉಪನ್ಯಾಸರು ಇರ್ತಾರೆ ಅನುಭವ ಉಳ್ಳವರು ಉಪನ್ಯಾಸಕ ಇರುತಾರೆ ಅಲ್ಲಿ ನೀವುನಾನಾ ತರ ತರಬೇತಿಯನ್ನು ಪಡೆದು ನೀವು ಒಂದು ಉತ್ತಮ ಸ್ಥಾನಕ್ಕೆ ಏರಿ ಸಮಾಜದಲ್ಲಿ ಒಂದು ಸೇವೆಯನ್ನು ಮಾಡಿ ನಿಮಗೆ ಸಮಾಜದಲ್ಲಿ ನೊಂದು ಒಳ್ಳೆ ಬೇಕು ಮತ್ತೆ ನಿಮ್ಮ್ ತಂದೆ ತಾಯಿ ಕೀರ್ತಿ ತರಬೇಕು ನಿಮ್ ಕಾಲೇಜ್ ನ ಡೀನ್ಲ್ಲ ಪ್ರಕಾಶ್ ಪುಸ್ತಕ್ ಮರಿಯಾದೆ ಯನ್ನು ತರ ರ್ಬೇಕು
ಹೌದ ಸರ್ ಯಾಕಂದ್ರ ನಾವು ಈಗ ಏನಂದರ್ತಿವಿ ಹಚ್ಚಿದೀವಿ ನಮಗೂ ಅದ್ರ ಬಗ್ಗೆ ಅರಿವು ಬಂದೈತಿ ನಿತ್ಯವು
ಇದು ಹಳ್ಳಿ ವಿಲೇಜ್ ಅಕೊಂಟೆಂಟ ಅಂತರ ಯೋ ಎಕ್ಸನ್ಗೆ ಅಪ್ಲಿಕೇಶನ್ ಹಾಕಿದೀವಿ ಮತ್ತು ಪೊಲೀಸ್ ಅಧಿಕಾರಿಗಳ ಹುದ್ದೆಗೂ ಕೂಡ ನಾವು ಅಪ್ ಇದು ಅರ್ಜಿಯನ್ನು ಸಲ್ಲಿಸಿದ್ದೇವೆ ಆ ನಮ್ಮ ಪರೀಕ್ಷ ಕ್ಷೆ ಆ ಆಗಸ್ಟ್ ಮೂರ್ ಮೂರನೇ ತಾರೀಕಿಗೆ ಪರೀಕ್ಷೆ ಐತಿ ಹಂಗಾಗಿ ನಾವು. ಇದ್ರು ಬಗ್ಗೆ ಎಲ್ಲ ಅ ಇದ್ನ ಇದು ನಡೆಸಿದ್ದೇವೆ ಆ. ಮುಂದಿನ ಹೆಚ್ಚಿನ ಹೆಚ್ಚಿ ಹೆಚ್ಚಿನ ವಿದೆಗೋಸ್ಕರ ನಾವು ಇನ್ನು ಪ್ರಯತ್ನ ಪಡ್ತಿದ್ದೇವೆ ದೇವರ ದೇಯದಿಂದ
ಹೌದಾ ಇನ್ನೊಂದ ಏನ ಯಿರರ್ಬೇಕಂದ್ರೆ ಗೊತ್ತೇನಾ ಇನ್ನೊಂದ್ ಹೌದಾ ಇನ್ನೊಂದ ಏನ್ ಗೊತ್ತಾ ನೀವು ಗವಿಸಿದ್ದೇಶ್ವರಕ್ಕೆ ಮಠಕ್ಕೆ ಬಂದಿದ್ರಾ ನವಿಸಿದ್ದೇಶ್ವರ ಮಠಕ್ಕೆ ಹೋಗಿದ್ರಾ ಹಾ ಹೋಗಿ ಅದು
ನಮ್ಮ ನಮ್ಮ ಬಗ್ಗೆ ಹೊರಗೆ ಹೋದ್ ಕೂಡ ನಾ ಮಠ ಮುಂದ
ಸ್ವಲ್ಪ ಸ್ವಲ್ಪ ಸ್ವಲ್ಪ ಸಮಯವವನ್ನು ನೀ
ಇವಾಗಿನ್ ನಾನ್ ಮಾತಾಡ್ತೀನಿ ಸಮಯ ಕೊಡಿ ಯಾಕಂದ್ರೆ ಗವಿಸಿದ್ದೇಶ್ವರ ಮಠದಲ್ಲಿ. ಸಾವಿರಾರು ಭಕ್ತಾದಿಗಳು ಬರುತಾರೇ ಸಾವಿ ಹೌದ್ ಹೌದ್ ತಾನೇ.
ವ ಹೌದು.
ಹ ಹೌದ್ರೀ ಹೌದು.
ಹಾ ಇನ್ನೊಂದು ಕೇಳಿ ಸಾವಿರಾರು ಭಕ್ತಾದಿಗಳು ಅಲ್ಲಿ ದಾಸೋ.. ದಾಸೋವನ್ನು ಮಾಡುತ್ತರೆ ಸೊ ನಮ್ಮ ಕೊಪ್ಪಳ ಜಿಲ್ಲ.. ಧಿಕಾರಿ ಮತ್ತ್ ಪೊಲೀಸ್ ವರಿಷ್ಠ ಅಧಿಕಾರಿ ಬರುತ್ತಾರೆ ಅವ್ ತ್ತಾನೆ. ಹೌದ್ ಇನ್ನೊಂದ್ ಎನ್ ಪ.
ಬಂದಿರ್ ತ್ತಾರೆ ಎಲ್ಲಾ ಅಧಿಕಾರ್ ಗಳು ಬರ್ ತಾರಾ ಮತ್ತೆ. ಆ ಎಲ್ಲ ಅ ಇಡೀ ಕರ್ನಾಟಕ ಅಲ್ಲದೆ ಅ.
ಅ ವಾಸದ್.
ಇಲ್ಲೆ ವಸ ಉಚಿತ ವಸತಿ ಐತಿ
ದಾಬುದ್ ಹೌದ್ ತಾನೆ ಎಲ್ಲ ಮತ್ತೆ ಇನ್ನೊಂದ್ ದಿನ ಅಂದ್ರೆ ಉಚಿತ.
ಮಡ್ ಮತ್ತೆ ಇನ್ನೊಂದ್ ಏನಂದ್ರೆ. ನೀವು ಕೃಷಿ ಮಹಾವಿದ್ಯಾಲಯ ಭೀಮ್ ರಾಯ್ನ್ ಗುಡಿಯಲ್ಲಿ ಮಾತ್ರಾ ಓದ್ತಾ ಇದ್ದೀರಿ. ಸ್ವಲ್ಪ ನೀವು ಮಾತನಾಡೋದು ಅಷ್ಟು ಪೂರ ಇನಾ ತಡ್ ಬಡ್ದು.
ಹಾ ಹೌದ್ ಹೌದ್ ರಿ.
ಇನ್ನೊಂದು ರೂಡಿ. ಹಮ್ ನೀವು ಇವತ್ತು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಒಂದು ಹೋರಾಟ ನಡೆದಿತ್ತು ಹೌದಾ.
ಹಾ ನಡೆದಿತ್ತು ಆದರೆ ಅದು ಇಲ್ಲಿ ನಮ್ಮ ನಮ್ಮಲ್ಲಿ ಇಲ್ಲ ಧಾರವಾಡ ಮತ್ತು ರಾಯಚ ಚೂರಿನಲ್ಲಿ ನಡೆದಿದೆ ಹಿಂಗಾಗಿ ಇ ಇಲ್ಲಿ ನಮ್ ಕಡೆ ಏನು ಕಾಲೇಜ್ ಎಲ್ಲ ಇದು ಬಂದ್ ನಡೆಸಿಲ್ಲ ಆ ಕಡೆ ರಾಯಚೂರಲ್ಲಿ ಇವತ್ತು ನಡೆದಿತ್ತು ನಿನ್ನೆ ಇವತ್ತು ಧಾರವಾಡದಲ್ಲಿ ನಡೆದೈತಿ.
ಹೌದಾ ಇನ್ನೊಂದ್ ಕೇಳಿ ಅದು ಯಾಕ್ ಮಾಡಿದ್ರ ಅಂದ್ರೆ ಯಾವ ಉದ್ದೇಶದಿಂದ ಮಾಡಿದ್ರ ಅಂದ್ರೆ ಕೃಷಿ ಅಧಿಕಾರಿ ಮತ್ತು ಕೃಷಿ ಸಯ್ ಸಹಾಯಕ ಅಧಿಕಾರಿ. ಹಾ ಅವರ ನೌಕರಿಗಳನ್ನು ಮುಂಬ್ ಬಡತಿ ಮಾಡ್ಬೇಕು ಅದಕ್ಕೆ.
ಹೌದ್ ಹೌದ್ರಿ.
ಹ ಮತ್ತೆ ಇನ್ನೊಂದ್ ಏನಂದ್ರೆ ಅ ಕೃಷಿ ಸಹಾಯಕ ಅಧಿಕಾರಿ ನಮಗೆ ರೈತರಿಗೆ ಬಾಳ ಅನುಕೂಲ ಆಗ್ತಾರಾ ಹೌದಾ ಇನ್ನೊಂದ್ ಇನ್ ಇನ್ನೊಂದ್ ಏನಂದ್ರೆ ಕೃಷಿ ಸಹಾಯಕ ಅಧಿಕಾರಿಗಳಿಗೆ ನಿಮಗೆ ಹೆಚ್ಚಿನ ಮಾಹಿತಿ. ತೆನ್ನು ಪಡೆದುಕೊಳ್ಬಹುದು ಹೌದಾ ಹೌದು ಪಡೆದು ಕೊ
ಹೌದ್ ಪಡ್ಕಳ್ಬಹದ್ರಿ ಆದ್ರೆ ಏನ್ ಮಾಡ್ಯಾರ ಕೃಷಿ
ಹ
ಸರಿ ಕುಡಿ ಹಾ ನ್ಯಾಯ ಇದ್ದವ್ರು ಆಗ್ಬೇಕು ಹಂಗಾಗಿ ಇವ್ರ್ ಮಾಡಿದರೆ ಹಾ ಇದು ಅ ಇಂಜಿನಿಯರಿಂಗು ಬಿಟೆಕು ಮಾಡಿದಅವರ್ನೆಲ್ಲ ಅದಕ್ ಕ ಅರ್ಹತೆಯನ್ನ ನಿಡ್ಯಾರ ಇಗ್ ಇವ್ರೆನ್ ತ್ತ ಇವ್ರದು.
ಇನ್ನೊಂದು ಕೇಳಿ ಯಾಕಂದ್ರೆ ಅರಹತೆ ಯಾಕೆ ಕೊಡಂಗಿಲ್ಲ ಅಂದ್ರೆ ಇವಾಗಿ ಖಾಸಗಿ ಶಾಲೆಗಳನ್ನು ಇವಾಗಿನ್ ನಾನಾ ತರ ಜಿಲ್ಲೆಗಳಲ್ಲಿ ಇವಾಗೆ ಉಳಾ ಉದ್ಘಾಟನೆಯನ್ನು ಮಾಡ್ತಾರೇ ಆ ಖಾಸಗಿ ಶಾಲೆಯನ್ನು ಮುಚ್ಚಲು ನಮ್ಮ ವಿದ್ಯಾರ್ಥಿಗಳು ಇಡಿಡದೆ ಒಂದು ತೆಲೆಯಲ್ಲಿ ಒಂದು ಜ್ಞಾನವನ್ನು ಇಟ್ಟುಕೊಂಡು ದಿಕ್ ಒಂದು ದಿಕ್ಕಾರವನ್ನು ಜಿಲ್ಲಾಡಳಿತ ಕೆ ಕೊಗಿದ್ದಾರೆ ಹೌದ
ಅಂತ ನಾವು ಹ ಗರಿಷ್ಠ ನಮ್ಗ ಅನ್ಸ್
ಹೌದ್ ಹೌದ್ ನಮ್ ಪ್ರಕಾರ ಕೂಡ ಅದೇ ಇನ್ನೊಂದು ಏನಂದ್ರೆ ರಾಹುಲ್ ಅವರು ಸ್ವಲ್ಪ ನೀವು ಸಮಯನನ್ನು ಅಷ್ಟು ಇದು ಮಾಡ್ಬೇಡ್ರಿ ನೀವ್ ಹಂಗೆ ಹೂ ಅಂತ ಹೋಗ್ಬೇಕು ಇನ್ನೊಂದು ಕೇಳಿ
ಹೌದೌದ್ರಿ ಹೌದು ಹಾ ಹೇಳ್ರಿ ಬಸವರಾಜ್ ಅವ್ರೆ
ಇನ್ನೊಂದೇನು ಇವತ್ತು ನಿಮ ನಿಮ್ ಪರೀಕ್ಷೆಗಳು ಎಲ್ಲಾ ಹೇಗ್ ನಡೀತಾ ಇದೆ
ಪರೀಕ್ಷೆ ಇವತ್ತು ಒಂದು ಇದ್ರಿ ಇವತ್ ಸ್ವಲ್ಪ ದೀವಿ ನಾಳೆ ಕೂಡ ನಮ್ಮ ಎನ್ ಸಿ ಪರೀಕ್ಷೆ ಇತ್ತು ಆದ್ರೆ ಅದು ಯಾವುದೇ ಕಾರಣ ಗೊತ್ತಿಲ್ಲ ನಮ್ಮ ಶಿಕ್ಷಕರು ಅದು
ಈ ಮುಂದೆ ಒಂದ್ ದಿನ ನಡಸ್ತೀವಿ ಅಂತ ಹೇಳಿದ್ದಾರೆ ಆ ಯಾವಾಗ್ ನಡೆಸ್ತಾರೆ ನೋಡ್ಬೇಕು. ಬಸರಾಜ್ ಅವ್ರೇ
ಇನ್ನೊಂದು ಕೇಳಿ ನೀವು ಆತರ ಫುಲ್ಲ ಕಂಟನ್ಯೂ ಫುಲ್ಲ ಫಲೋರ್ ಅಲ್ಲೆ ಮಾತಾಡಬೇಡಿ ನಾನ್ ಹ ನೋಡ ಹ ಉತ್ತರನಾ ಇನ್ನೊಂದು ಕೇಳಿ ಎನ್. ಸಿ. ಸಿ ಘಟಕ ಇದೇ ಮೊದಲನೇ ವರ್ಷ ಕ ಕಾಲೇಜ್ನಲ್ಲಿ ಸ್ಥಾಪಿತವಾಗಿದ್ದು. ಹೌದು ಸರ್ ಹೌದು ನಿಮ್ದ ವಿಶೇಷ ನಿಮಗೆ ಎನ್. ಸಿ. ಸಿ ಮುಖ್ಯಸ್ಥರ ಶ್ರೀ ಶರಣ್ ರೆಡ್ಡಿ ಅವರು ನಿಮಗೆ ತರಬೇತಿಯನ್ನು ಅತ್ಯುತ್ತಮವಾಗಿ ನಡೆಸ್ತಾ ಇದ್ದಾರೆ ಅವ್ದ್ ತಾನೆ.
ಹಾ ನಷ್ಟತ ಇದ್ದಾರೆ ಆ ತಂದೆ ಏನಂದ್ರೆ ಅವರು ನಮ್ಮನ್ನ ಕರೆಕ್ಟ್ ಆಗಿ ಗ ದಾರಿಯಲ್ಲಿ ಹಯ್ತಾ ಇಲ್ಲ ನಮ್ಗೆ ಯಾರು ಅದ್ರ ಬಗ್ಗೆ ಅರಿವು ಮೂಡ್ಸಾಕ್ ಯಾರು ಬರ್ತಿಲ್ಲ ನಮ್ಗ ಅದ್ರ ಬಗ್ಗೆ
ಇದು ಅವರು ತಮ್ಮ ಸಭ ತಾವು ಏನ್ ತಗೊಂಡಿದಾರ ನೋಡು ತಾವು ಏನ್ ಹೇಳ್ಬೇಕಾಗಿರ ಪಾಠ ಒನ್ ಚಾ ಅವ್ರು ಅಷ್ಟು ಅತ್ಯುತ್ತಮವಾಗಿ ಹೇಳ್ತಾ ಇಲ್ಲ
ಹೌದೌದು ಸರ್ ಅದೇನ್ ಕರೆಕ್ಟ್ ರೀ ಪಾಠನಾ ಬೇರೆ ಆಗತ್ರಿ ಇದನ್ನ ಬೇರೆ ಆಗತ್ತ ಇವ್ರು ಅ ಅವರು ಬೇಟಾಲಿಯನ್ ಹೇನಾರ ಬಂದು ನಮಗ್ ಅದ್ರ ಬಗ್ಗೆ ಏನಾರ ಸ್ವಲ್ಪ ಇದ ಮೂಡ್ ಅಡವು ಮೂಡಿಸ್ಬೇಕು ಅದನ್ನು ಆ ಪ್ರಕ್ರಿಯೆ ಕೂಡ ನಡೀತಿಲ್ಲ ಆ ಇದ್ರ ಬಗ್ಗೆ ನೀವರ ಸ್ವಲ್ಪ ನಿಮ್ಮ ಶಿಕ್ಷಕರಿಗೆ ತಿಳಿಸಬೇಕಂತ ನಾವು ಕೇಳ್ತೀವಿ
ಸವಾಗಿ ತಿಳಿಸ್ತೀವಿ ಇನ್ನೊಂದು ಏನಂದ್ರೆ ನೀವು ವಿದ್ಯಾರ್ಥಿಗಳಿಗೆ ಕೂಡ ಸಹಕರಿಸ್ಬೇಕು ನಾವು ಡೀನ್ರಾದಂತ ಡಾಕ್ಟರ್ ಪಿ. ಎಚ್ ಕುಚನೂರ್ ಸರ್ ಅವತ್ರ ಕೂಡ ನಾವು ಮಾತನಾಡ್ತೀವಿ. ಎಲ್ಲಾ ಮಾಡ್ತೀವಿ ಇನ್ನೊಂದು ಏನಂದ್ರೆ? ನಿಮ್ಮ ನಿಮ್ಮ ಕಡೆ ವಿದ್ಯಾರ್ಥಿಗಳಲ್ಲಿ ಒಂದು ಒಂದು ಗುಟ್ಟಿ ಇಲ್ಲ ಒಗ್ಗಟ್ಟಿನಲ್ಲೇ ಬಲವಿದೆ ಅಂತಾರಲ್ಲ ಹೋಗುದು ಗಟ್ಟು ಇಲ್ಲ ನಾನಾ ತರ ವಿದ್ಯಾರ್ಥಿಗಳಿಗೆ ನಾನಾ ಗುಂಪುಗಳು ಇರ್ತವೆ.
ಹೌದ ಅ ಈಗ ನಮ್ ಮೇನ್ ಇದ ಆಗಬಿಟ್ಟೈ ತ್ ಈಗ ಏನ್ ಮಾಡಾಕತ್ತಂದ್ರ ಈಗಲ್ಲಾ ಅಲ್ರಿ ನಾ
ಅ ಮತ್ತೆ ಇನ್ನೊಂದು ಕೇಳಿ ಇಲ್ಲಿ ರಾಹುಲ್ ಅವ್ರೇ ಹಾ ಹೇಳಳ್ತ ಹೇಳ್ತ ಯಾವಾಗ್ಲೂ ನೀವು ಒಗ್ಗಟ್ಟಾಗಿರ್ಬೇಕು ಒಗ್ಗಟ್ಟಿನಲ್ಲೇ ಬಲವಿದೆ ಅಂತ ಇರ್ಬೇಕು ಹೌದ್ ತಾನೆ ಹಾ ಹೌದು ಸರ್ ಹೌದು ಒಗ್ಗಟ್ಟು ಇಲ್ಲಾಂದ್ರೆ ನೀವು ಜೀವನದಲ್ಲಿ ಏನು ಮಾಡಕ್ಕ ಆಗಲ್ಲ
ಹ
ಹಾ ಹೇಳಿ ರೀ ಒಗ್ಗಟ್ಟು ಇಲ್ಲಂದ್ರೆ ಜೀವನದಲ್ಲಿ ಏನು ಮಾಡ